ಹ್ಹ.... ! ಪ್ರಾಣಿ.. !
ನಾಮ ಇಲ್ಲಿ ನಿಗೆಗ ನೋಂಡ ಅಯ್ಯೋ.... !
ಯಾವ ತಾಲೂಕುಣಿ?
ನಾವಿಲ್ಲಿ ನ ಇಲ್ಲಿ, ನಾಸಿಪುರ್ ತಾಲೂಕು! ನಾಸಿಪುರ್ ತಾಲೂಕು!
ಜಿಲ್ಲಯನಿ.
ನರಸಿಪುರ್ ತಾಲೂಕು. ಗೋ ಮೈಸೂರು ಜಿಲ್ಲೆಯವರು. ಮೈಸೂರ್, ಮೈಸೂರು, ಜಿಲ್ಲಾ. ಮೈಸೂರು ಜಿಲ್ಲೆ ನಾರ್ಕೋಲಿ ನೀವೂ..
ಆಮ ನಗರ, ಅಲ್ಲಿ ಕೊಲಾಗಲ್ಲ ಪಕ್ಕ. ಲೋಕಲ್ ಬಾಯ್.... ! ಅದೇ, ಅದೇ, ಒಳಂಗಿಲ್ಲಾನ. ಶುಗರ್ ಪೌಡ್ರ ಗೊತ್ತ.... ! ಶುಗರ್. ಪಡ್ರಿ.
ಗೊತ್ತು, ಗೊತ್ತು... ಗೊತ್ತು ಹೇಳಿ. ಗೊತ್ತು ಗೊತ್ತು ಗೊತ್ತು ಹೇಳಿ.
ಸುಗರ್ ಫ್ಯಾಕ್ಟರಿ ಪಕ್ಕ.
ಹಾ.. ! ಸರಿ ಸರಿ ಹೇಳಿ ನಿಮ್ ನಿಮ್ ಕಡೆ ಆದ್ರ ಎಣ್ಣಿ? ಎಡಳಿ ನಮ್ಮೂರು, ನಮ್ಮೂರು, ಐಕಾವ.
ಎನ್ ಮಸ್ತ್? ಆಗವ ನೀ ಕೊಡ್ಬೇಕಲ್ಲ ನೀ.
ಯಾ ಏನ್ ಕೇಳ್ದಾರ? ತಮ್ಮನ.
ವರಮಾನ ಹೆಣ್ಗೆ ಕೊಡ್ಬೇಕಾನಿ! ವದ ಮಾನ.
ಅದ್ ಹದ್ನೇ... ! ಹದ್ನೇ... ! ಹದ್ನೇ... ! ಅಂತಿದ್ದು ಹ್ಹಾ.. ! ಹ್ಹ ವಧು ವಧು ಮನಾನೇ ಏನ್ ಕೊಡ್ಬೇಕು ಹೋಗಬಿ ಕೊಡ್ಸ್ಕೊಟ್ಬಡಮ ಇ... !
ನಮ್ ತಮ್ಮಿ ಅದೇ ತ ಕೂಡಟ್ ಮಾಡ...
ಯಾರ ಹೇಳಿದ್ರು ಎಷ್ಟ್ ಕೊಟಕ್ಕೆ ಮೊದ್ ಆಗಿದಾರ
ಎರಡ್ ಲಕ್ಷ ಕೊಟ್ಬಿಟ್ಟೋಗಾರ ಲೆ
ಓಹೋ ಹಾ-ಹಾ-ಹಾ ಅಗರ ನಮ್ ಹುಡ್ಗ ಒಬ್ಬ ಹತ್ತನೇ ಕ್ಲಾಸ್ ಒದೆನ್ಹಳ್ಳಿ ಇನ್ನೊಬ್ಬತ್ ದಟ್ಟಮ್ಮಬ ಅವ್ನ ಎನ್ನೊಬ್ ದೊಡ್ಡೋವ್ನೊಬ್ಬ ಅವ್ನೇ ಬಿಕಾಂ ಮಾಡೋನೆ ಬಿ ಬಿಕಂ
ಹ
ನರ್ಸಿಪುರ ಕಾಲೇಜ್ಲಿ ಒದ್ದವವ
ಹಾ ಅನಿ ನೋಡಮ್
ಹ ಅವ್ನ್ ಒಂದ್ ಹೆಣ ಹುಡುಕ್ ಹತ್ತಾಮಿ ಯೋಳಿ
ಕಾಂಡೆ ಆಧಾರ ನೆ ಯಾರ ಕೆಲ್ಸಿ ಇರ್ಬೇಕ ಕೆಲ್ಸ ಕೇಳ್ತಾರೆ ಗೌರ್ಮೆಂಟ್ ಕೆಲ್ಸ
ಕೆಲ್ಸಕ್ಕೆ ಟ್ರೈ ಮಾಡ್ತವನ ನಮ್ ುವ ಹೇಳಿ ನಿವು ಕೆಲ್ಸಕ್ ಟ್ರೈ ಮಾಡ್ತವ್ನ ಕಣ ಮಾಡ್ತಾನ ಬೆಳಿಗ್ ಎದ್ದು ಹುಚ್ಚನಂಗ ಓಡ್ತನ ಐದ್ ಗಂಟ ಎದ್ದುೋಯ್ತನ
ಎಲ್ಲ ನಡೆ ಎಲ್ಲಾನ
ಏನ ಹೇಳಳಿ ಅವ್ರವರ ಇದು ಹೆಂಗ್ ಹೆಂಗ್ ಇದ್ದು
ಏನಿ
ಅವದರ ಇದ್ರೆ ಹೇಳೋಳಿ ಕಾರ್ ಕಕ್ಕ ಬರ್ತೀನಿ ಕಾರ್ ಕಾರ್ ಮಡ್ಗನ್ ಹೇಳಿ ಕಾರು ಯಾವ್ದದು ಬಲಾರೋ ಬುಲೆರೋ ಹ್ಮ್ ಹುಡ್ಗ ವ್ಯವಸಾಯ ಮಾಡ್ತಾನ
ಕಾಲು ಇಲ್ಲ ಕಾರು ಇಲ್ಲ ಈಗ ಯಾವ ಗೌರ್ಮೆಂಟ್ ಕೆಲ್ಸಕ್ಕೆೋಳ್ತಾರ ನಮ್ ತಾವ
ಕತಣಕಾಣಿರಿ ಇನ್ನೊಂದ ಇನ್ನೊಂದ ವರ್ಷ
ಹಾಗ ನಾಳೆ ಹ
ಇನ್ನೊಂದ್ ವರ್ಷ ತಕತನೇ ಆಮೇಲ್ಲ ಆಮೇಲೆ ಅಲ್ಲಿ ಗಂಟ ಒಂದೊಂದ್ ವರ್ಷ ಆಗ ಗಂಟ ತಡ್ಕಳಕೆಳ್ಳಿ ನಿಮ್ ಹುಡ್ಗಿಗೆ
ಹಾ ನಮ್ ಊ ಲಿ ಬಸವ ಜಯಂತಿ ಮಾಡ್ತಾರ ನೀಗ ಅ ಜಯಂತಿ ಆಗಿ ಒಂದ್ ವರ್ಷ ಆಗದಾನ ಈಗ ಮಾಡ್ತಾರೆ
ವ ಇವತ್ತು ಇವತ್ತ
ನಾಳನಿ ಇವತ್ತು ಅದಕ್ಕೆ ಸಾಂಗ್ ಹಾಕ್ಬಿಟ್ರನಿ. ನಾಳ ನಾಳ ಊಟ ಬೇರೆರಿಗ್ ನಿ ಕೊಡಲ್ಲಾನ ಯ್ರೇ ಮಾಡ್ಕ. ತ್ತರ
ಹ ಹಾ ಹಾ
ಹಾ ಬೇರೆ ವೀರ್ಗಾಸ ಡೊಳ್ಳಕಣ ತನ್ಕ. ಕರಸ್ತಾರ ಅವ್ರೇ ಕೋಿತಾರ ಅವ್ರರು ಕೊನಿ ಯಾಕ್.
ಕುಣಗ್ ಬಿಡಲ್ಲ ಅಂತ ಎಲ್ಲಿದ್ದಾಳೆ ನೀವ ಕುಣಿಬೇಕಷ್ಟೆ.
ತಾಮೆ ಕಣಿ ಕರೆ ಕಥವಾ.
ಹಾ ಹ
ಹ
ಇದೊಂಥರ ಫ್ಯಾಷನ್ ಹೇಳಿ ಈಗ.
ಚಾನ ಆಮ ತಮ ಚಾನಲ್ ನೀರಲ ಮಕ್. ಕೆ ದಳೆನೆ. ಚಾನಲ್ಲು ನೀರ್ಲ್ಲ ಮ್ಯಾಕ್. ಕೆದ ಕೂದಗಳಿ
ಮ್ಯಾಕ ಎತ್ಕೊಂಡ್ರಕ್ಕಾಗಳ ಏನು ಇಲ್ಲ ಇಲ್ಲಿ ಸಪೋರ್ಟ್ ಕುಡ್ಕಾಳಕ್ಕ.
ಹಾ ನೀ ನನ್ನ ನೀ ಸಮಾಚಾರ.
ಏನ್ ಹೇಳಳಮ್ಮ ಬನ್ನಿ ಸಮಾಚಾರ ಏನ್ೋಳಮ್ಮ ಮಳೆ ಇಲ್ಲ ಬೆಳೆ ಇಲ್ಲ ಫಸ್ಲು. ಈ ಮಳೆ ಇಲ್ಲ. ಈಗ ಇ ಕಡೆ ಸೈಡು. ಏನೋ ಒಂದ ಒಂದ ಎಕ್ರಗ ಬಾಳೆ ಹಾಕಿನಿ.
ಯಾವ ಬಳನೆ.
ಹಾ ಎಲಕ್ಕಿ
ಎಲಾಕಿ ಪ ಬಾ ಬಾಳ ಪ ಫಸಲು ಹೆಂಗನಿ ಎಷ್ಟು ವರ್ಷ ಹೇಳಿ
ಅದ್ ಎಷ್ಟೋ ಆಮ್ ಆ. ತಿಂಗಳು ಏನ ಹೇಳಿ ಗೊತ್ತಿಲ್ಲ ನಂಗೂ ವ ಸರಿಯಾಗಿ.
ಗೊತ್ತಿಲ್ಲಲ್ ನೀ ಮತ್ ಬೇಲೂಡ್ಬಿಟ್ಟ ಏನ್ ಮಾಡ್ರ ನೀ. ಕಾಯಿ ಬುಡಾಕ ಮುಂಚ ಕಟ್ಗೇಟ್ ಗಿಟ್ ಮಾಡರ್. ಅ ನೀ ಆರು ತಿಂಗಳು ಅಂತಿದರೇ. ಡೈಲಿ ಯೂಸ್
ಹಣ್ಣ ಅಣ್ಣಾದ್ ಅಣ್ಣಾದ್ಮೇಲೆ ಅಣ್ಣಾದ್ ಮೇಲೆ ಗೊತ್ತ ಕೊರ್ಸದ ಬೇರೆ ನಮ್ ಗೊತ್. ತಿಳ ಸ್ವಲ್ಪ ನೀವ್ ನೋಡ್ಕೋ. ಹು ಜನ ಹೆಂಗ
ಹಾ ಅದ್ಕೂ ಬೇರೆ ಅಣ್ಣ ಹಾಕೊ ಅಣ್ಣ ಆಗ ಗಂಟು ಕಾಯ್ಕಂದಾರೀ ಬಾಳೆಹಣ್ಣ ಅಣ್ಣ ಆಗ್ಲಿ ಮುಟ್ ಕಾಯ್ಕಂದ್ರ ಬಾಳೆಹಣ್ಣ ....
ಯ ..
ಸರಿನಿ ಸರಿ ಸರಿ ಅನಿ ಇನ್ನೇನನ ಇನ್ನು ಆದಾಯ ಇನ್ನೇನ್ ಇದ್ದವನಿ ನಿಮ್ಗ ಆದಾಯ ಇನ್ನೇನ್ ಮಾಡ್ಕೊಂಡಿದಾರನಿ .. ಹ ..
ಅದ ಏನಿಲ್ಲ ಒಂದು .. ಒ ಒಂದ್ ಇಪ್ಪತ್ ನರ್ಗಗೆ ಕುರಿಯವ ಒಂದ್ ಇಪ್ಪತ್ತು ಕುರಿವ ..
ಹಾ ಕುರಿ ಇಪ್ಪತ್ .. ಅಡಗೆನೆ ..
ಇಪ್ಪತ್ ಕಾಲ್ಗಡೆ ಕುರಿ್ಯವ ..
ಹ ಇಪ್ಪತ್ನಾಡ್ಕ ಏನ ಏನಕ್ಕೆ ಏನೇನ್ ಅದಕಿ ಹೆಂಗ ಏನ .. ಸಾಕಾಣಿಕೆ ಮಾಡೋದು ನೀವೋಗ್ಯ ಏನ್ ಕೊಡ್ರೇನಿ ...
ಮೇಗು ಏರಿ .. ಅ್ರ ಬೆಳಿಗ್ಗೆ .. ಮೇ ಬೆಳಿಗ್ಗೆ ಒಂದ ೊಂದು ಂಟಾ ಆಂಗ ಮೆಸಕ್ .. ಕರ್ಕೊಂಡ ಹೋಯ್ತಿಮ ನಾಮೇ ಆ ಬ ಬಂದ್ ಇಟ್ಲೆ ಒಂದ ಜೋಳ ಇಟ್ಬಿಡ್ತಿಮಿ ... ತಿನ್ಕತಾವ ಅಷ್ಟ ಹೇಳಿ ಇನ್ನೇನಿಲ್ಲ. ಮರೀಗ ಮಾಮೂಲಿ. ಮನಲಿ ಇರ ಮರಿಗ ಒಂದ ಎರಡ್ ಮೂ ಮೂರ್ ನಾಕ. ಮರಿ ಮನ್ಲಿರ್ತವ ಅವ. ಒಂದಿಕ್ ಮೇವ ಕುಯ್ಕೋ ಬಂದ ಕಟ್ತೀನಿ ಅಷ್ಟೇ.
ಹ ಮತ್ತ ಇನ್ನೇನ್ ಮಾಡ್ಕೊಂದಿರ ಅನ್ನಿ. ನೆನನಿ.
ಅಷ್ಟೇ ಅಷ್ಟ ಹೇಳಿ ಇನ್ನೇನಿಲ್ಲ ಉತ್ಪತ್ತಿ ಏನಿಲ್ಲ ಬೆಳಗ್ಗೆ ಮಧ್ಯೆ. ಬೇ ಒಂದು ಹನ್ನೊಂದು ಗಂಟ. ಎಲ್ಲಾರ ಕೂಲಿ ಗಿಲಿ ಸಿಕ್ಕಿದ್ರೆ ಹೋಯ್ತಿಮಿ ಅಷ್ಟೇ.
ಹ್ಮ್ ಹ್ಮ
ಏನ ಇದ್ದೇಳಿ ಕೆಲ್ಸ ಜೀವನ ನಡಿಬೇಕಲ್ಲ ಹಾ ಜೀವನ ನಡಿಬೇಕ. ಹಾಕಲ್ಲ ಏನ್ ಮೇಡಮ್ ನಿಮ್ಗ ಮದ್ವೆ ಆಗಿದ್ದಳಿ.
ಇಲ್ಲ ಹೆಣ್ಣ ನಮ್ಗೆ ಹೆಣ್ಣ ಸಿಗತಿ. ಗಿರಾಳಿ.
ಓ.
ಮದ್ವೆ ಗಿದ್ವೆ ಆಗಿ, ಹ್ ಆರಾಮಾಗಿ ಆಗೋಣ ಬನ್ನಿ. ನಾಮ ಕಬ್ ಬೆಳತ್ತೇವಿ ಕಬ್ಬಣತ್ತಮಿ
ಹ ಹಾ
ಹ್ಮ ಬಾಳ ಬೆಳತ್ತೀವಿ ನಾವು
ಹಾ
ಬತ್ತ ಮತ ಆಾಕ್ತಿ ಮೇನ ಬತ್ತೆ
ಮದುವೆ ಇರ್ದು ಆಗು ಬಾರುದಳಿ ನೀವು ನೋಡಿ ಹಿಂಗಗೆ ಹೇಳ್ತ ಭತ್ತ ಕಬ್ಬು ಜೋಳ ಹಂಗಗೆ ಹಿಂಗಗೆ ಅಂತಿದರಿ
ಕಾನ ಬೆಳದ್ರ ಎಣ್ಣಾರ್ ಕೊಡ್ಬಿಟ್ರ ಅವ ನೀ
ಹಂಗಂದ ಹೆಂಗ ಹೇಳಿ ನಾವೀಗ ಏಡ್ನೇ ಏಡ್ನೇ ವಾರದಾವ ಬೇಕ ಹೇಳಿ ಮಾಡ್ಕಳ್ತಾರೆ ಮದುವೆಗೆ ಗಂಡ ಬಿಟ್ಬಿಟ್ಟು ಅವ್ರ ಮದುವೆ ಆಗಿ ಗಂಡ ಬಿಟ್ಬಿಟ್ರೆ ಮಾರ್ ಯಾಕಂದ್ರೆ
ಚರೆೇನ ಚೋರೇ ನೀ ಅವ ನೀ